ಹಲೋ ಹಾ ಹಲೋ ರ ಹ ನಾವ ಇವತ್ ಸ್ವೀಟ್ ಮಾಡ್ತಾ ಇದ್ದೀನಿ ನೋಡ್ರಿ ನಮ್ಮಲ್ಲಿ ಇವತ್ತು ಹೊಣಗ್ಗಿ ಅಂತ ಸ್ವೀಟ್ ಮಾಡ್ತಾ ಇದ್ದೀವಿ ಹಾ ನೀವನ್ ಮಾ ಹಾ ನಮ್ ುಟ್ಟಿಗೆಲ್ಲಾ ಆಯ್ತುಮ್ದಾಯಯ್ತು
ಹಾ ನಮ್ದು ಆಯ್ತ ನೋಡ್ರಿ ಮನೇಲೆಲ್ಲ ಆರಾಮ್ಿದಾವ
ಹಾ ಮನನೆಲ್ಲ ಅಲ್ಲ ಆರಾಮಾರೆ ನೀವೇನು ನಿಮ ಹಸ್ಬೆಂಡ್ ಎಲ್ಲಾ ಏನ್ ಮಾಡ್ತಾ ಇದ್ದಾರೆ ಬಂದಿರಾ
ಹಾ ಆರಾಮಿದ್ದಾರೆ ಹಾ ಬಂದಿದ್ದಾರೆ ಬಂದು ಟೀ ಕುಡುದು ಹಂಗೆ ಹೊರಗಡೆ
ಹೌದಾ ಹಾ ಅವರು ನಮ್ಮ ಹಸ್ಬೆಂಡ್ ಅವರು ಅವರು ಬಂದ್ರು ಅವರು ಟಿ ಕುಡದ್ರು ಹೊರಡೆ ಹೋಗಿದಿದ್ದಾರೆ ನೋಡ್ರಿಗ
ಹೌದಾ ಹ ಅಮ್ಮ ಏನ್ ಮಾಡ್ತಾ ಇದ್ದವೆ
ಹಾ ಅಮ್ಮ ಅವರು ಇವತ್ತು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಅವರು ಈಗೆ ಬಂದ್ರು ಮರ ಟೀ ಕುೂಡ್ ಮತ್ತೆ ಹೋಗಿದ್ದಾರೆ ಮಾರ್ಕೆಟ್ಗೆ ಹೋಗಿದ್ದಾರೆ ಹಾ ನಾಳೆ ಇವತ್ ನಾಳೆ ಹುಣಿಮ್ಲ್ವಾ ಕಾರುಣವಲ್ವಾ ಸೊ ಹೀಗಾಗಿ ಸಂತೆ ಮಾಡ್ಲಿಕ್ ಹೋಗಿದ್ದಾರೆ
ಅದ
ಇ ನಾವು ಹುಗ್ಗಿ ಅಲ್ವಾ ಹುಗ್ಗೆ ಮಾಡ್ತಾ ಇದ್ದೆ ನಮ್ಮ ಲ್ಲಿ ನಾವು ಬೇರೆ ತರ ಮಾಡ್ತೀವಿ ಇವತ್ ಚಪಾತಿ ಹ ಹಿಟ್ಟಿಂದ ಗುಣ ಸುಗ್ಗಿ ಮಾಡ್ತಾರಲ್ರರಿ ಅದೇ ರೀತಿನೇ ಮಾಡ್ತಾ ಇದ್ದೀನಿ ಹ ಆದಲ್ರಿ ಆ ಬೆಲ್ಲ ಬೆಳೆ ಮಾಡ್ ಗತ ಇಲ್ಲ ಸೊ ಅದನ್ನೇ ನಾವು ಚಪಾತಿನೇ ರೌಲ್ಗಿ ಕಟ್ ಮಾಡಿ ಹಾ ಅದನ್ನ ಒಂದ್ ದೊಡ್ಡದಾಗ್ ಲಟ್ಟಿಸಿ ಗೋಲ್ ಗೋಲಆಗಿ ಹಾ ಅದೇ ಹುಗ್ಗಿತರ ಈ ಬೇರೆ ಶೇಪ್ ನಲ್ಲಿ ಕಟ್ ಮಾಡಿ ಮಾಡ್ತಾ ಇದೀನಿ ಹಾ ಹಾ ಇದು ಒಂಥರ ಚೆನ್ನಾಗಿರುತ್ತೆ ನೋಡಿ ಇದು ಹೇಗೆ ನಾವು ಗುಣ್ ಮಾಡ್ತೀವಲ್ಲ ಸೇಮ್ ಅದೇ ತರ ಅನ್ಸುತ್ತೆ ಆದರೆ ಅದ ನಾವು ರೌಂಡ್ ರೌಂಡ್ ಆಗಿ ಇದು ಶ ಶಾವಿಗೆ ತರ ಬರುತ್ತೆ ಸೊ ನೂಡಲ್ಸ್ರಾ ತರ ಇದನ್ನ ನಾವು ಚೌಕ ಆಗಿ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕೊಟ್ಟು ಹಾ ಹಾ ಚಪಾತಿ ಉದ್ದ ಉದ್ದ್ ಮಾಡಿ ಕಟ್ಬೇಕೇಕ್ ಕಟ್ ಮಾಡ್ಬೇಕಕ್ ನೋಡ್ರಿ ಚೆನ್ನಾಗಿರುತ್ತೆ ಇದು ಹಾ ಸೀದೆ ಹಾಕೋದು ಹ ನಮ್ಮ್ ಮನೆಯಲ್ಲಿ ನಮ ತಾಯಿಯವರು ಮಾಡ್ತಾ ಇದ್ರು ಸೊ ಮಾಡಿರ್ಲಿಲ್ಲ ತುಂಬಾ ದಿನ ಆಗಿತ್ತು ಸೊ ಇವತ್ ಮಾಡೋಣ ಚೇಂಜ್ ಅಂತಂತೇಳಿ ಮಾಡ್ತಾ ಇದ್ದೇನಿ ಹಾ ನೀವು ನಿಮ್ಮಲ್ಲಿ ಎಲ್ಲಿ ಮಾಡ್ತೀರಾ ಹಾ ತುಂಬಾ ಚೆನ್ನಾಗೆ ಆಗತ್ತೆ ಮಾಡಿ ನೋಡಿಬೇಕಾದ್ರೆ ನಮ್ ಸಿಸ್ಟರು ಮಾಡಿರ್ಲಿಲ್ಲ ಅವಳು ಮಾಡಿದಾಳೆ ಚೆನ್ನಾಗಿ ಆಗಿದೆ ಅಕ್ಕ ಅಂತ ಅಂದು ಲೂ
ಹೌದಾ ನಾವು ಟ್ರೈ ಮಾಡೋಣ
ಹಾ ಹಾ ಗ್ಯಾರೆಂಟಿ ಟ್ರೈ ಮಾಡಿ ತುಂಬಾ ತುಂಬಾ ಚೆನ್ನಾಗಿ ಆಗುತ್ತೆ ಇದು ಹಾ
ಬೆಳಗ್ಗನ ಮಧ್ಯಾಹ್ನ ಮ ಜನ ಇದ ಇದ್ವಿ ನಮ್ದು ಮನಗಾಗಿದೆ ಸ್ವೀಟ್
ಹಾ ಹ ಸೋ ಮಧ್ಯಾಹ್ನನ ಮುಗಸಿದ್ ಬಿಟ್ರ ಎಲ್ಲಾ ಕೆಲ್ಸಾನ
ಹಾ ಮಧ್ಯಾಹ್ನ ಮುಗಿಸಿದೀ ವ್ವ
ರವ ರವಾದ ಮಾಡಿದ್ರ ನೀವು ಸೀರಾ ಮಾಡಿದ್ರ ಇವತ್ತು
ಹಾ ಅದ ಹೋಟೆಲ್ ಸ್ಟೈಲ್ ಕಿರಿ ಬಾತ್ ಮಾಡಿದ್ದವಿ
ಹಾ ಹಾ ಕೇಸರಿ ಬಾತ್ ಆಯ್ತು ತಾನ ಒಂದು ಹಾ ಅದು ನೀವ್ ಹೇಗ್ ಮಾಡಿದ್ರಿ ಕೇಸರಿ ಬಾತ್
ಕೇಸರಿ ಬಾತು ಅದು ಚಿರೋಟಿ ರವ ಇರ್ತಲ್ಲ ಅದನ್ನು ಹುರ್ಕೋಬೇಕು ತುಪ್ಪದಲ್ಲಿ ತುಪ್ಪದಲ್ಲಿ ಹುರಿದು ಆಮೇಲೆ ಅದೇ ರವ ಚೆನ್ನಾಗಿ ಇದ ಆಗ ಮಟ ಹುರಿಬೇಕ ಅದನ್ನ ತುಪ್ಪ ಹಾಕಿ ಸ್ವಲ್ಪ
ಕೇಸರಿ ರವಾನಾ ಅಥವಾ ಚಿರೋಟಿ ಚಿರೋಟಿ ರವಾನ ನ ಹಾಕ್ಬೇಕಾ
ಚಿರೋಟಿ ರವ ಅದು ಬೇಕಂದ್ರೆರೋಟಿ ಹಾಕ್ಬಹದು ಇಲ್ಲಾಂದ್ರೆ ಇೇ ಸಣ್ಣ ಸಣ್ಣ ಬರತ್ತ
ಹಾ ಕೇಸರಿ ರವ ಅಂತ ಬರುತ್ತಲ್ಲ ಸಣ್ಣ ಕೇಸರಿ ರವ ಹಾ ಸೊ ಇದು ಚೆನ್ನಾಗ್ ಆಗತ್ತೆ ಅನ್ಸುತ್ತೆ ಮಶ ನೀವ್ ಹೇಳೋದು ತುಂಬಾ ಸಣ್ಣಗ ಇರುತ್ತೆ ಅಲ್ಲ ಅದು ರವ ಹ
ಚೆನ್ನಾಗತ್ತ ಅದು ಅದು ಕೆಂಪಗಮಟ ಹುರ್ಗು ತುಂಬಾ ಬಾಳ ಒಂದ್ ಸ್ವಲ್ಪ ಒಂದ್ ಎರಡ್ ಸ್ಪೂನ್ ತುಪ್ಪ ಹಾಕಿದ್ರೆ ಎರಡ್ ಸ್ಪೂನ್ ಎಣ್ಣೆ ಹಾಕ್ಬೇಕು ಹಾಕಿ ಹುರ್ಕೋಬೇಕು
ಹ್ಮ್
ಹುರ್ಕೊಂಡು ಆಮೇಲೆ ದ್ರಾಕ್ಷಿ ಗಾಡಂಬಿ ಉರ್ದು ಇಡ್ಕೊಂಬೇಕು ಬೇರೆ
ಹಾ
ರವಾ ಹುರ್ಕ್ತಿವಲ್ಲ ಅದರಲ್ಲಿ ಏನ್ ಮಾಡ್ಬೇಕು ಎಲ್ಲ ಹುರಂದಾಗ ಆಮೇಲೆ ಸ್ವಲ್ಪ ಅದರಲ್ಲೇ ಸ್ವಲ್ಪ ಬಿಸಿ ಕಾಯಿಸಕೋಬೇಕು ನೀರ್ ಬೇ ಬಿಸಿರು ಕಸ್ಕೊಂಡ್ರೆ ಬಿಸ ನೀರ್ ಹಾಕೋಬೇಕು ಅದಕ್ಕೆ.
ಹಾ ಹಾ
ಕಪ್ಪು ರವೆ ಹಾಕಿರ್ತೀವಲ್ಲಾ ಅಷ್ಟೇ ಎರಡು ಕಪ್ಪು ನೀರ್ ಹಾಕ್ಬೇಕು ಅ್ರ ಅದ್ರ ಎರಡ್ ಪಟ್ ಕಟ್ಟ ನೀರು ಹಾಕಬೇಕು
ಹೌದಾ ಎರಡು ಪಟ್ಟು ನೀರ್ ಹಾಕ್ಬೇಕಾ ಹಾ
ನೀರ್ ಹಾಕೊಂಡು ಆಮೇಲೆ ಅದನ್ನ ಚೆನ್ನಾಗಿ ಗಂಡ ಗತ್ತ ಅದು ಗಂಡ
ಹಾ ಹಾ ಹಾ ಹಾ.
ಹ ಇದು ಆಮೇಲೆ ಸಕ ನಮ್ಗೆ ಎಷ್ಟ ಬೇಕು ಅಷ್ಟು. ಹಾ ಹಾ ಗಂಟ ಆಗ್ದೆ ಇತ.
ಕ ಕೆಯಾಡ್ಸ್ಬೇಕು ಹಾ ಹಾ ಆ ರೀತಿ ಎಲ್ಲ ಮಾಡ್ತಾ ಇರ್ಬೇಕಂದ್ರೆ ಅದೆ
ಸಾಮಾಗ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಂಡು ಅದ ಫಸ್ಟ್ ನೀರ್ ಹಾಕಿರ್ವಲ್ಲ ಅದಷ್ಟೇ ಕೈಯಾಡ್ಸ್ಕೋಬೇಕು ಅದಷ್ಟ ಆಮೇಲೆ ಗಟ್ಟಿ ಆಗುತ್ತೆ ಹ
ಹಾ ಅದ ಹಾ
ಹ್ಮ ಸರಿ ಹಾಕೊಂಡು ಆಮೇಲೆ ಇದಾಗುತ್ತೆ ಅದು ಹಾ
ಹಾ ತುಂಬಾ ಚೆನ್ನಾಗ ಆಗುತ್ತೆ ಅದನ್ನ ಕೆಡ್ಸಾ ಕೆಸ ಹೋಗ್ಬೇಕು ಸ್ವಲ್ಪ ತುಪ್ಪ ಹಾಕೊಂಡು ಅದ ಎಲ್ಲಾ ತವಾ ಎಲ್ಲಾ ಬಿಡ್ಬೇಕು ಬ ಎಲ್ಲ ಬಿಡೋ ತನಕಾನು ಕಿಸತೇ ಅಹಾ ರೀ
ಸಿ ಒಂದು ಸ್ಪೂನ್ ತುಪ್ಪ ಆಮೇಲೆ ಆದ್ರ ಹಂಗ್ರೆ ಅದಕ್ಕ ಏನು ಬಾಳಗೆ. ಬಾಳಿಗೆ ಹತ್ತಲ
ಹಾ ಹಾ ಹತ್ತಲ್ಲ ಸೊ ಆ ರೀತಿ ಬಿಟ್ಕೊಂಡ್ರೆ. ಅದು ಚೆನ್ನಾಗ್ ಆಗಿದೆ ಚೆನ್ನಾಗಾಗಿ ಬೆಂದಿದೆ ಅಂತ ಅರ್ಥ ಹಾ ಬಾಳ್ಗೆಗೆಲ್ಲ ಅಂತಕಳ್ಬಾರ್ದು
ಹ ಲಾಸ್ಟ್ ಅಲ್ಲಿ ಸ್ವಲ್ಪ ಎರಡು ಏಲೆಕ್ ಪುಡಿ ಹಾಕೋ ಅಜ್ಜಿ
ಹಾ ಹಾ ಕೇಳಿದ್ರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಬಾ ನೀರ್ ಬರ್ತಾ ಇದೆ ನನ್ಗೆ
ಅದೇ ಹೊಳ್ಸ್ ಇಲು ಹೋಟೆಲ್ ಶೈಲಿ ತರ ಹೋಟೆಲ್ ಶೈಲಿ ಮಾಡ್ತಾರ ಮಾಡ್ಕೋಬೇಕು ಮನೇಲೆ ಹೋಟೆಲ್ಗ ಹೋಗ್ತಿಂದ್ರೆ ಒಂದು ಕೇಸರಿ ಬಾಳ ತಗೊಂಡ್ರೆ ಇಪ್ಪತ್ತದುರೂಪಾಯಿ ಇದೆ ಈಗ ಅದು ಒಂದ್ ಸ್ವಲ್ಪೇ ಸ್ವಲ್ಪ ಇರುತ್ತೆ ಅದು
ಮನೆಯಲ್ಲಿ ಹ ಮನೆಯಲ್ಲಿ ಹೆಲ್ದಿ ಅಲ್ವಾ ಸ ಮನೆಯಲ್ಲಿ ನಾವು ಮಕ್ಕಳಿಗೆ ತುಂಬಾ ಚನ್ನ ಚೆನ್ನಾಗ ಆಗತ್ತೆ ಅದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೋಟೆಲ್ಲದ್ರೆ ತುಂಬಾ ಜಾಸ್ತಿ ಹಾ
ನಮ್ ಚಿಕ್ಕ ಮಳ ಇದ್ದಾಳಲ್ಲಾ ಬರೀ ಹದನೇ ತಿಂದು ಇವತ್ತು ಚೆನ್ನಾಗಾಗಿದೆ ಚೆನ್ನಾಗಾಗಿದೆ ಅಂತ ಹ್ಮ್ ಹ್ಮ್ ಹ್ಮ್ ಹ್ಮ ಅವಳು ಸ್ವೀಟ್ ಅಂದ್ರೆ ಇಷ್ಟ ಅವಳು ತಿಂತಾಳೆ
ಹಾ
ಹ್ಮ್ ಅದು ಹೋಟೆಲ್ ನಲ್ಲಿ ಹೋಟೆಲ್ ನಲ್ಲಿ ಬಟ್ಟಲ್ಲ್ ಹಾಕೊಡ್ತಾರಲ ಹಗೆ ಹಾಕ ಕೊಡ್ಬೇಕಂತೆ ಅವಳಿಗೆ
ಹಾ ಹ ಒಟ್ಟು ಅದೇ ರೀತಿ ರೆಡಿ ಮಾಡಿ ಕೊಡಿ
ಹಾ ಅದೇ ರೀತಿ ರೆಡಿ ಮಾಡ್ಕೊಟ್ಟೆ ಹಂಗಾಗ ತಿನ್ಲವಳು
ಮತ್ತ ಈ ಮಕ್ಳಿಗೆ ಸ್ವಲ್ಪ ಈಗಿನ ಮಕ್ಳಿಗ ಡೆಕೋರೇಷನ್ ಬೇಕು
ಹಾ ಮೇಲೆ ಮತ್ತೆ ದ್ರಾಕ್ಷಿ ಗೋಡಂಬಿ ಹಚ್ಚಿದೆ ಆಮೇಲೆ ಸ್ಪೂನ್ ಹಾಕೊಂಡು ತಿಂತಾ ಇದ್ವಳು ಹಂಗೆ ಎರಡ್ ಸಲ
ಹಾ ಹಾ ಹ್ಮ್ ಹಾಗೆ ಬಿಡ್ರಿ ಮಕ್ಕಳು ಇದ್ಮೇಲೆ ಆ ರೀತಿ ಮಾಡೋದ ಚೆನ್ನಲ್ಲ ಹಾ ಅದೇ ಮಕ್ಕಳಿಗೆ ನಾವವು ಏನಾದ್ರರು ಮಾಡಿ ತಿಳಿಸಲೇಬೇಕಲ್ವಾ ಡೈಲಿ ಡೈಲಿ ಈಗ ಇಲ್ಲ ಅಂದ್ರೆ ಮಕ್ಕಳು ಹಠ ತಿನ್ನೋದೇ ಇಲ್ಲ ಹ್ಮ್
ರೖ ನಿನ್ನೆ ಆದಾಯ್ತು ನಿನ್ನೆ ಚೊಂಗೆ ಮಾಡಿದ್ವಿ ಇವತ್ತು ಇದಾಯ್ತು ಕೇಸರಿ ಬಾತ್ ಸ್ವೀಟೇ ತಪ್ಪಿಲ್ಲ ನ ಮನೇಲಿ ಈಗ
ಹಾ ನಮ್ಮನ್ನಲ್ಲೂ ಹಾಗೆ ಆ ಮನೆ ಚಂಗಗೆ ಆಯ್ತು ನಿನೆ ಮ್ದಾರೆ ಮಾಡಿದ್ವಿ ಮತ್ತೆ ಇವತ್ತುಗ ಇವತ್ತು ಇದನ್ ಮಾಡ್ತಾ ಇದ್ದೀವಿ
ಹಾ ಹಂಗೆ ಆಗತ್ತೆ ಹಬ್ಬ ಬಂದ್ರೆ ಬರೇ ಸ್ವೀಟು ಸ್ವೀಟು ಅಲ.
ಹಾ ಬರೆ ಸ್ವೀಟೇ ನೋಡಿ ಹಾ ಮತ್ತೆ ಮಕ್ಳೆಲ್ಲಾ ಹೋಮ್ ವರ್ಕ್ ಎಲ್ಲ ಮುಗಸಿದಾವ. ಪಿಯು ಸು ರಜೆ ಅಲ್ವಾ ಇನ್ನೇನು ಇವತ್ತೇ ಬೇಗ ಮುಗುಸಿ- - ಹಾ ನಿನ್ನೆ ಮಾಡಿದ್ರು ಅನ್ಸುತ್ತೆಲ್ಲ ಹೋಮ್ವರ್ಕ್ ಎಲ್ಲ ಮು
ಸ್ವಲ್ಪ ಮಾಡಿದ್ರೆ ಇವತ್ತು ಕು ಕುಂದು ಕು ರ್ಸಿದ್ದೆ ಕೂರ್ಸಿದ್ದೆ ಓದ್ತಾ ಇದ್ರು ಓದಿ ಹೋಗಿದ್ದಾರೆ ಹೊರಗಡೆ.
ಹಾ ಯಡಕ್ ಹೋಗಿದ್ದಾರ ಇಗ ಹ್ಮ್
ಆಯ್ತ ಹಂಗಾರ ಅಡ್ಗೆ
ಹಾ
ಸಾರ ಪಲ್ಯ ಏನ್ ಮಾಡಿದೀರಾ.
ಹಾ ಚಂದ ಅಲ್ವಾ ಮನೆಯಲ್ಲಿ ಮಕ್ಳು ಈ ರೀತಿ ತಿಂತಾ ಇದ್ರೆ. ಏನ ವರೈಟಿ ವರೈಟಿ ನೋಡಿ ಮಾಡಿ ಕೊಡೋದು ಉತ್ಮ. ಹಾ ಶಾಲೆಲೆೆಲ್ಲ ಕಟ್ಕೊಂಡು ಹೋಗ್ತಾರೆ ನಿಮ್ಮ ಮಕ್ಕ ಟಿಫಿನ್ ಕಟ್ಕೊಂಡು ಹೋಗ್ತಾರಾ
ಹಾ ಇಲ್ಲ ರೀ ನಮ್ದು ಗೌರ್ಮೆಂಟ್ ಸ್ಕೂಲ್ ಅಲ್ವಾ ನಮ್ ಮಕ್ಳ ಅಲ್ಲೇ ಊಟ ಕೊಡ್
ಹಾ ಅಲ್ಲೇ ಬಿಸಿ ಊಟ ಬರುತ್ತೆ.
ಹಾ ಬಿಸಿ ಊಟ ಮಾಡ್ತಾರೆ ಸ್ಕೂಲ್ ಅಡಗಿನ ಹಾ.
ಅದು ಬಿಸಿ ಬಿಸಿ ಇರುತ್ತೆ ಚೆನ್ನಾಗಿರುತ್ತೆ ಅಲ್ಲೂ ಎಲ್ಲಾ ಹೆಲ್ದಿಯಗೇ ಕೊಡ್ತಾರಲ್ವಾ. ಹಾ ಚಲೋ ಅಲ್ವಾ ಹಾ ಚಲೋ ಬಿಡಿ ಮ ಮಕ್ಳಿಗೆ ಹೆಲ್ದಿ ಊಟ ವಟ್ ಹೆಲ್ದಿ ನೀವು ಮನೆಯಲ್ಲಿ ಹೆಲ್ದಿ ಮಾಡ್ತೀರಾ. ಇದು ಹೆಲ್ದಿ ಹ ಈ ಎ ಮಕ್ಳು ಆರಾಮ್ ಇದಾರಲ್ಲ ಸಾಕು ಈ ರೀ ಅಪ್ಪಾ ಹೇಳೋದೇ ಇಲ್ಲ ಮಕ್ಳಿಗೆಲ್ಲಂಗ ನಾವ್ ಮನೆಯಲ್ಲೇ ಮಾಡಿ ಕಟ್ಬೇಕು. ಹಾ ಇಲ್ಲಿ ಅಷ್ಟ್ರಂದು ಇದು ಇಲ್ಲ. ಹಾ ಇಲ್ಲೂ ಹೋಗ್ತಾರೆ ಆದ್ರೆ ಅಷ್ಟು ಇಷ್ಟ ಪಡಲ್ಲ ಮಕ್ಕಳು ಹ್ಮ್ ಒಂದ್ ಕಡೆ ಅಡ್ಗೆ ಸರಿ ಬರ ಒಂದ್ ಕಡೆ ಅಡ್ಗೆ ಸರಿ ಬರಲ್ಲ ಹೀಗಾಗಿ.
ಹಾ ಹಾ ಹಾ ಹೌದು ಇಲ್ಲಂದ್ರೆ ನಮ್ದು ನಮಸ್- - ಸ್ಕೂಲಲ್ಲಿ ಎನ್ ಗೊತ್ತಾ ಇಲ್ಲೇ ರೆಡಿ ಮಾಡ್ತಾರೆ ಅಡ್ಗೆ ಎಲ್ಲಿ ಬರಲ್ಲ.
ಹಾ ಹಾ ಹಾ ಇಲ್ಲಿ ಹೇಗ ಆಗತ್ತಂದ್ರೆ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹಾ ಹಾ.
ಇಲ್ಲಿ ಶಾಲೆಗಳ ಇರ್ತಾವಲ್ಲಾ ಸೊ ಹೀಗಾಗಿ ಇಲ್ಲಿ ಬರುತ್ತೆ ಊಟ. ಸೋ ಈ ಮಾಡೋದು ಕಡ್ಮೆ ಇರ್ತಾರೆ ಎಲ್ಲಾ ಸಿಟಿ ಕಡೆಗೆಲ್ಲ ಮಾಡಿದ್ದೆ ರೆಡಿ ಬರುತು ಹಾ.
ಅಂದ್ರೆ ಎಲ್ಲಾ ನೋಡು ಚೆನ್ನಾಗೆಲ್ಲ ಏನು ಇ- ಮಾಡ್ಲಿದ್ದಂಗೆ ಚೆನ್ನಾಗ್ ಮಾಡ್ತಾರ್ ಅವ್ರು ಒಂದ್ ಅಕ್ಕಿ ಎಲ್ಲಾ ವಾಸ್ ಮಾಡಾತಾರೆ ಅಕ್ಕಿ ಎಲ್ಲಾ ನೋಡಾರೆ ಬೆಳಿ ಹಸ ಮಾಡ್ತಾರೆ ಎಲ್ಲಾ. ಮಾಡಿ ಮಾಡ್ತರೆ
ಹಾ ಹಾ ಹಾ ಎಲ್ಲಾ ಒಟ್ಟಿಕ್ಲೀನು ಕ್ಲೀನ್ ಇರುತ್ತೆ ಶಾಲೆನಲ್ಲಿ ಹಾ
ಇದು ಊಟ ಬಂದಿರ್ತದಲ್ಲ ಅದು ಸರಿ ಇರಲ್ಲ ಹ್ಮ
ಹಾ ಅದು ಹೇಗೋ ಏನೂ ಗೊತ್ತಿಲ್ಲ. ಸೊ ಒಮ್ಮೊಮ್ಮೆ ಮಕ್ಳಿಗೆ ಹೊಟ್ಟೆ ಸರಿ ಇರಲ್ಲ ಹೊಟ್ಟೆ ನೋವು ಅಂತಾರೆ. ಹೀಗಾಗಿ ಸ್ವಲ್ಪ ನಾವೆ ನೋಡಿ ಇದ್ ಮಾಡ್ಬೇಕಾಗತ್ತೆ
ಹಾ ಅದೇ ಹ ಆಯ್ತು ತಗೋಳ ಅಡಗೆ ಮಾಡ.
ಹಾ ನಮ್ದು ಆಯ್ತು ಸ್ವೀಟ್ ಅದು ಆಗ್ತಾ ಇದೆ. ಅದದ ಮತ್ತೆ ಮಾಡ್ತೇನಿ ಓಕೆ ಬಾಯ್.
ಹ ಹಾಗೆ ಬಾಯ್
ಹಾ ಓಕೆ ಬಾಯ್ ಬಾಯ್.
ಹಾ
ಹ ನೀ ಯ ಅಪ್ಪಾಜಿ ಹ